ತೆಧ್ಯಾ
ಆ ಮಾಮ್ ಇವಾಗ್ ಕೇಳಿಸ್ತಿದೆ.
ಹ್ಮ ಅವಾಗೆ ಒಂದೊಂದ್ಸಲೆ ಹಂಗ್ ಆಗ್ತವೆ ಏನು ಮಾಡಕ್ ಬರಲ್ಲ ಹ್ಮ ಮತ್ ಮತ್ತ ಏನ್ ಮಾಡಿದ್ರಿ ಬೆಳಿಗ್ ಎಷ್ಟೊತ್ ಗೆದ್ರಿ ಎನ್
ಬೆಳಗ್ಗೆ ಚಪಾತಿ ಮಾಡಿದ್ವಿ
ಹ್ಮ್ ಪಲ್ಲ್ಯಾ
ಪ ಪಲ್ಯ ಚಟ್ನಿ ಮಾಡಿದ್ವಿ ಪಲ್ಯ ಮಾಡಿರ್ಲಿಲ್ಲಾ ಹ್ಮ್ ಮಧ್ಯಾಹ್ನ ಪೊಂಗಲ್.
ಪೊಂಗಲ್ಲೊ
ಹ್ಞೂ ಮಧ್ಯಾನ.
ಹ್ಮ ಹ್ಮ ಹ್ಮ ಇನ್ನು ತಿಂದೆದಾ ಇನ್ನೂ ಇಲ್ವಾ. ನಮ್ಮಲ್ಲಿ ಏನ್ ಮಾಡೋತಾರ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ರು ಅದೇ ಬಾಕ್ಸಿಂಗ್ ಎತ್ಕೊಂಡು ಹೋಗಿದ್ದೆ ಜಸ್ಟ್ ಬಂದೆ ನಾನ ಒಂದು ಐದು ನಿಮಿಷ ಆಯ್ತು ಅಷ್ಟೇ ಬಂದ
ಹೌದಾ
ಹ್ಮ್ ಇವತ್ತು ಬೇಗ ಬಂದೆ ಏಯಾ ಆ ದಿನ ಆಗಲಿ ಯಾರು ಆರಆರುವರೆ ಬರ್ತಾರೆ ಯಾರ ಬರ್ತಾರೆ ಇವತ್ತೊಂದು ದಿನ ಬೇಗ ಹೋಗ್ತೀನಿ ಅಂತ ನಂಗೆ ತೆಲೆ ನೋಯುತ್ತೆ ಅಂತ ಸುಳ್ಳೇಳ ಬಂದನಿ ಹಾ
ಎಷ್ಟೊದಾಕುತೆ ದಿನ ಬರದು
ನಾ ಬರೋದು ಆರೂವರೆ ಏಳು ಒಂದೊಂದ್ಸರಿ ಏಳುವರೆ ಲೇಟ್ ಆಗುತ್ತೆ ಹ ನಾನು ಇವತ್ತು ಬೇಗ ಬಂದೆ ಮತ್ತೆ ಎಲ್ಲಾರು ಏನೋ ಒಂದು ಕಾರಣ ಹೇಳ್ಬಿಟ್ಟ ಬೇಗ ಬೇಗ ಹೋಗ್ತಾರೆ ನಾನ್ ಮಾತ್ರ ಒಂದು ಅಲ್ಲಿ ಹೋದಾಗಿಂದ ಒಂದ್ ತಿಂಗಳಲ್ಲೂ ಕೂಡ ನಾನು ಬೇಗ ಬಂದಿಲ್ಲ ಲೇಟಾಗಿ ಒಂದೇ ಒಂದ್ ದಿನ ಲೇಟಾಗಿ ಹೋಗಿದ್ದೀನಿ ಒಂದ್ ತಿಂಗಳಲ್ಲಿ ಒಂದು ಲೇಟ್ ಇರುತ್ತೆ ಮತ್ತೆ ಒಂದ್ ಲೇಟ್ ಆಗ ಹೋಗ್ಬಹದು ಬೆಳಗ್ಗೆ ಮತ್ತೆ ಸಂಜೆ ಬೇಗನೂ ಬರ್ಬೋದು ಆತರ ಮ ನಾನು ಹೋದ್ ನಾಲ್ಕ್ ತಿಂಗಳಿಂದ ಒಂದ್ ದಿನಾನೂ ಲೇಟ್ ಆಗ ಬಂದಿಲ್ಲ ಯಾವ ಹ ಬೇಗನೆ ಬಂದಿಲ್ಲ ಸಂಜೆ ಯಾವಾಗಲ ಲೇಟಗೆ ಬರ್ತ ದಿನಾರೂವರೆಗೆ ಬಿಡ್ತೀನಿ ಆರೂವರೆ ಯೊಳ್ ಗಂಟೆ ಆಗುತ್ತೆ ಆಯ್ ಕೆ ಇವತ್ತು ಇನ್ ಸ್ವಲ್ಪ ಕೆಲ್ಸಾ ಬೇರೆ ಅಯ್ತಾ ಅದಿಕ್ಕೆ ಬೇಗ ಬಂದೆ ಹ್ಮ ಅವ್ರ ನೋಡ್ತಾ ಇದ್ರಿ ಹಿಂಗೆ ಏ ನೋಡದ್ರೆ ನೋಡ್ಕಲ್ರಿ ಬಿಡ್ರಿ ಅಂತ ಬಂದೆ ಹಿಂಗೆ
ಹ್ಮ
ಹ್ಮ ಆರಾಮಾಗಿ ತಿನ್ಕೊಂಬಾ ಚೆನ್ನಾಗಿ ತಿನ್ನು ಬರೆಅದೇನು ಇಲ್ಲುಚಪಾತಿನಿ ಅಲ್ಲಿ ಚಪಾತಿನಿ ಇಲ್ಲಿ ಪೊಂಗಲ್ಲ ಅಲ್ಲು ಪೊಂಗಲ್ಲ ಅಂತ ಹ್ಮ್ ಹಾ ಇದು ತಿನ್ಬೇಕು ತರಕಾರಿ ಅದೆಲ್ಲಾ ಒಂದ್ ಸ್ವಲ್ಪ ಟೊಮೊ ಟೊ ಟೊಮೊಟೊ ಅಂದ್ರೆ ಹಸಿ ತಿನ್ಬೇಕು ನೀನ್ ತಿಂತೀಯಾ ತಿನ್ನಲ್ಲ ಹಾ
ತಿಂತೀನಿ
ಹ್ಮ್ ಮತ್ತೆ ತಿಂದ್ರೆ ಯಾಕ ಮತ್ತತ್ ಹಂಗ ಒಣಗಿರೋದದು ತರಕಾರಿ ಫ್ರಿಜಲ್ಲಿ ಇರೋ ತರಕಾರಿ ತರ ಹಾ
ಹ್ಮ್ ಹಸ್ಲಲ್ ಹಗೆ ಇರುತ್ತೆ
ಹ್ಮ್ ಮನೆಗ್ ಹೋಗಿದ್ಯಲ್ಲ ಇವಾಗ ಅದಿಕ್ಕೆ ಚೆನ್ನಾಗಿ ತಿನ್ಕೊಂಡ್ ಬಾ ಏನಾದ್ರು ನೋಡು ನಿಮ್ ಫೋನ ಅಲ್ಲಿ ಹೊಸ ಹೊಸ್ದಾಗ ಏನಾದ್ರು ಮಾಡ ಅಂತ್ದ ಆ ರೆಸಿಪಿಗಳೆಲ್ಲ ನೋಡ್ಕೊ್ಂಬಿಟ್ಟು ಅವೆಲ್ಲ ಒಂದೊಂದೇ ನೋಡ್ಕೊಂಬ ಜಾಸ್ತಿ ದಿನ ಇಡಕ್ ಆಗುವಂತಂದ್ರೆ ಹ್ಮ್ ಹ್ಮ್ ನೋಡು ನೋಡು ನೋಡ್ಬಿಟ್ಟು ನೀನ್ ಅಲ್ಲಿ ಏನ್ ಮಾಡ್ತ ಅ
ಹ
ಹ್ಮ್
ಹ ಯಾವ್ದಾದ್ರೂ ಒಂದು ಸ್ವೀಟ್ ರೆಸಿಪಿನ ಟ್ರೈ ಮಾಡ್ಬೇಕು
ನೀನ್ ತಿಂತೀ ಎಲ್ಲಿ ಹಸಿ ಇಟು ತಿನ್ನಲ್ಲ ಅನ್ಕೊತೀನಿ
ತಿಂತನಿ ಸ್ವಿಟ್ ತಿಂತನಿ
ಅಂದ್ರೆ ಜಾಸ್ತಿತಿನಲ್ಲ
ಹಾ ಬಾಳ ನಾ ಸೋಯಂತ ಹ್ಮ ಸ ಬೇಕೇಕ
ಕನಾ ಪಕ್ಕದಲ್ಲಿ ಎಷ್ಟ ಜೋರಾಗಿ ಮಾತಾಡ್ತಾರ ನೋಡು ಆ ಹ್ಮ್ ನೀನ್ದ್ ಸ್ವಲ್ಪ ಈ ಕಡೆವಾ ಹ್ಮ ಮತ್ತೆ ಇನ್ನೇನ್ ಸಮಾಚಾರ ಏನ್ ಮಾಡ್ತಾವ್ರ ನಿಮ್ಮಮ್ಮ ಅವಳಲ್ಲಿ ತೋಜು ಎನಮಾಡ್ತಾಳೆ
ಅವರೆಲ್ಲಾ ಎಲ್ಲ ಕೂತಾರೆ
ಉತ್ಕೊಂಡ ಏನ್ ನೋಡ್ತಾರೆ ಟಿವಿ ನೋಡ್ತ ತರ ನೀವ ಅಮ್ಮನ ಫೋನ್ ನೋಡ್ತಾ ಇದತ ನಿಮ್ಮಮ್ಮನ ಫೋನ್ ಮಾಡ್ತಾ ಇತಂತೆ ಹೂವಂತಾನ ಆಕ್ತಿದ್ಯಲ್ಲ
ಹೌದು ಅವರು ಅವಾಗ್ಲಿಂದ ಕೆಲ್ಸ ಮಾಡ್ತಿದ್ರರು ಇವಾಗ ಬಂದ್ ಅವರು ಫೋನ್ ಮಾಡೋ ಅವ್ರ ಸೌಜನ್ಯನು ಹೂವು ಕರ್ತಾ ಇದ್ರು
ಹ ಹ ಹೌದಾ ಎಲ್ಲರಿಗು ಒಂದೊಂದು್ ಫೋನ್ ಯ್ತು ಅತ್ತೇನಾ ನಿಂಗೊಂದು ಫೋನು ನಿ ತಮ್ಮಂಗ ಒಂದ ಫೋನು
ಹ
ಸೌನ ಸೌ ಚನ್ನದು
ಹ್ಮ ಮನೇನ ಇದೆ ಹ ನ ಮಾಮ
ಹ್ಮ್ ಫೋನ್ ನೋಡೋದೇ ಇವಾಗೆಲ್ಲ ಒಂಥರ ಹೊಸ ಅದು ಹ ಈಗಿನ್ ಟ್ರೆಂಡ್ ತರ ಆಗೋಗ್ಬಿಟ್ಟಿದ್ದೆ ಎಲ್ಲಾರೂ ಏನ್ ಯಾವಾಗಾರೂ ಏನೋ ಕೆಲ್ಸ ಇದ್ರೆ ಮಾಡೋದು ಪಟ ಪಟ ಮಾಡಕ್ ಬಿಟ್ಟು ಅ ತೊಗ್ಬಿಟ್ಟು ಕೊಂಡ್ ನೋಡ್ಕೊಂಡಿ ಇರೋದು ಅದು ಎಲ್ಲದಕ್ಕಿಂತ ದೊಡ್ಡ ಕೆಲ್ಸ ಅಲ್ವಾ ತನೆ ಹ್ಮ ಹ ನ ಮಾಡವ ಅಲ್ಲೂ ಹೋದ್ೂ ಗೂಡ ಗೂಡಲ್ ಸೇರ್ಕಂತಯಾ ಇಲ್ಲಿದ್ರೆ ಈ ಗೂಡಲ್ ಸೇರ್ಕಂತಯಾ ಹ್ಮ್ ಹೌದಾ
ಹೌದು
ಹ್ಮ್
ಹ್ಮ್ ಹೌದು
ಇನ್ನೇನು ಮಾಡ್ತೀಯಾ ಅಲ್ಲಿ ಹಾಂ
ಇನ್ನ ಏನಿಲ್ಲ ಕೆಲ್ಸ
ಹ್ಮ್ ಏನ್ ಇವಾಗ ಓದದೇನ್ ಇಲ್ವಾ ಆರಾಮಾಗಿರು ಎಷ್ಟನೇ ಸೆಮಿಸ್ಟರ್ ಇದು ಏಳ್ನೇದಾ
ಹ ಆರ್ನೇದ ಮುಗ್ದಾಯ್ತ ಹೌದು
ಹ್ಮ್ ಅದೇ ಇವಾಗ ಏನಾದ್ರು ಸ್ಟಾರ್ಟ್ ಆದ್ರೆ ಏಳ್ನೇದು ತನ ಹ್ಮ್ ಹ್ಮ್ ನಿಮ್ಮ್ ಆಂಟಿ ಒಬ್ಬ್ರನ್ನ ಬಿಟ್ಟೋಗ್ಬಿಟ್ಟಯ ಇಲ್ಲಿ ಬೇಜಾರಾಗಲ್ವೇ ಅವ್ರಿಗೆ ಇರ್ತಾರ ಬಿಡ ಹ್ಮ್ ಅವ್ರ ಹೆಂಗ ಹೆಂಗ ಒಬ್ರೇ ಇದೋ ಇದದು ಅಭ್ಯಾಸ ಅಲ್ವಾ ಅದಕ್ಕೆ ಇರ್ತಾರೆ ನೀವ ಒಬ್ಳೇ ಓದಿಯಾ
ಹಾ ಒಬ್ರೇದಂದೆ
ಹ್ಮ್ ಹ್ಮ್ ಹಿಂಂಗಗೆ ಇದು ಹ ಗೌರಿಬ ರ್ಗ ಹೋಗ್ಬಿಟ್ಟು ಅಲ್ಲಿಂದ ಹಓದಯಾ
ಹ್ಮ್
ಹ್ಮ್ ಎಷ್ಟೊತ್ ಗೋದೆ ಮನೆಗೆ
ಹ ಗೌರಿ ಬಂದರ್ಗ್ ಬಂದೆ ಅಲ್ಲಿಂದ ಅಪ್ಪ ಕರ್ಕೊ ಬಂದು ತ್ರೀ ಥರ್ಟಿ ಫೋರ್ ಆಗಿತ್ತು ಹ್ಮ್
ಮೂರು ಮೂವತ್ ನಾಲ್ಕು ಕೇಳ್ದ ಅ್ ಯಾವ್ದು ಟ್ಯೂಷನ್ದು ಯಾರು ಏನು ಯಾರು ಮಾಡೋದು ಅಂತ
ನಿಮಗೆಸರು ಗೊತ್ತ ಗೊತ್ತಿಲ್ವಂತೆ ಅವನಿಗೆ
ಅಹ್ಯ ಎಲ್ ಕೆಲ್ಸ ಮಾಡ್ತಾರ ಅವರು ಸರರು
ಗೊತ್ತಿಲ್ಲ ಅದು ಗೊತ್ತಿಲ್ಲ ಅವನ್ ಏನು ಕರೆಕ್ಟ್ಗ ಹೇಳ್ತಾ ಇಲ್ಲ
ಸೇರ್ಕೊಂಡ್ಂಬಿಟ್ಟಿದ್ದ ನ ಹೋಟೆಲ್ ಹೋಗಿ
ಇನ್ನ ಸೇರ್ಕೊಂಡರ ಕೇಳ್ಕೊ್ ಬಂದಿದ್ದಣ ಸೇರ್ಕೊಳಕೆ
ಹ್ಮ್ ಯಾರಾದ್ರೂ ಹೋಗ್ತಿದಾರಾ ಆಗ್ಲಾ ಇನ್ನುೂ ಇಲ್ವಾ ಇನ್ನು ಸ್ಟಾರ್ಟ್ ಆಗಿಲ್ಲ ಹಾ ಹಾ ಹೌದಾ ಹ ಅೇನ್ ಬಿಡು ಹೆಂಗ ಹಳ್ಳಿ ಅಲ್ವಾ ಯಾವಾಗ ಸಂಜೆನಾ ಬೆಳಿಗ್ಗೆನಾ
ಸಂಜೆ ಸಂಜೆ ಸಂಜೆ
ಎಷ್ಟೊತ್ತಿಂದ ಎಷ್ಟೊತ್ತಕ್ಕೆ
ಅದೆಲ್ಲ ಗೊತ್ತಿಲ್ಲ ಅವನೇನು ಇನ್ನೂ ಹೇಳಿಲ್ಲ ಕರೆಕ್ಟ್ ಆಗಿ
ಹ್ಮ್ ಹ್ಮ್ ಸುಮ್ಮ್ನೆ ಹೋಗಿ ಕೇಳ್ಕೊ ಬಂದಾನೆ ನಾನು ಟ್ಯೂಷನ್ಗೆ ಹೋಗ್ತೀನಿ ಟ್ಯೂಷನ್ ಮಾಡ್ತಾರಂತೆ ಅಂತ ಬರೀ ಮ್ಯಾಚ್ ಒಂದೇನಾವ
ಎಲ್ಲ ಸಬ್ಜೆಕ್ಟ್
ಹಂಗೆ ಹ್ಮ್ ಹ್ಮ್ ಹ್ಮ್ ಎಷ್ಟೋ ದುಡ್ಡು ಏನು ಗೊತ್ತಿಲ್ಲ ಅದ ಇನ್ನು ಕೇಳಲಿಲ್ಲ
ಹ ಹಾ ಅದು ಗೊತ್ತಿಲ್ಲ
ಹ್ಮ್ ಸರಿ ಸರಿನಪ್ಪಾ ಏನೋ ಮಾಡ್ರಿ ಮತ್ತೆ ಸಾಯಂಕಾಲ ಅಕ್ಕೇನು ಮಾಡ್ತಾ ಇದ್ದೀರಾ ಅಡುಗೆ
ಸಾಯಂಕಾಲಕ್ಕೆ ಏನಿಲ್ಲ ಅನ್ನರಸಂ
ಅನ್ನರಸಂ ಹ್ಮ್ ಹ್ಮ್ ಗೌಳ ಮನೆಯಲ್ಲ ಇದ್ದಾಳಲ್ಲ ನಿಮ ಸೌಜನ್ಯ
ಹ್ಮ ವಿವನ್ ಮಾಡಡತಲ್ಲ ಏನ್ ಮಾಡ್ತಾನೆ ಕಂಪ್ಯೂಟರ್ ಕ್ಲಾಸ್ ಹೋಗಿಲ್ಲ ಪಾಪ ಹೆಂಗಗೆ ಹೇಳ್ತಿಯಾ ನೋಡು ಅವಳ ಏನು ಮಾಡಲ್ ಸುಮ್ನೆ ಇರ್ತಳೆ ಅಂತ ಏನ್ ಮಾಡ್ಬೇಕು ಏನ ಪಾತ್ರೆ ತೊಳಿತಲ ತೊಳಿತಲ್ತಾನೆ
ಇಲ್ಲ ತೊಳಿಯಲ್ಲ
ಹ ಒಂದಿನ ಅನ್ ತೊಳ್ಳಿ ಅಲ್ವೇ
ಅವ ಕೆಲ್ಸ ಮಾಡಲ್ಲ ಯಾವಾಗ್ಲೂ ಒಂದೊಂದ್ ಸಲ ಅಷ್ಟೆ
ಹ್ಮ್ ಮತ್ತೆ ನಿಮ್ಮಮ್ಮ ಭಯ ಅಲ್ವೇ
ನಮ್ಮಮ್ಮ ಅವರೇ ಮಾಡ್ಕೊಂತಾರೆ
ನಿನಗೆೇ ಹೇಳಲ್ಲ ನೀಮ್ಮಮ್ಮ ಎಲ್ಲ ಅವರೇ ಮಾಡ್ತಾರೆ ಪಾಪ
ಆದ ಆದರೂ ನಾನು ಎಲ್ಲ ಮಾಡ್ತೀನಲ್ವಾ
ಹ್ಮ್ ಮಾಡ್ಬೇಕಲ್ವಾ ಮತ್ ಮುಂದೆ ನಿನ್ ಕಲ್ತ ಕುತ್ಕೋ್ ಹೆಂ ನಿಮ್ ಸೌಜನ್ಯ ತರ ಸುಮ್ ಕುತ್ಕೋ ಬಿಟ್ರ
ನಾ್ ಬರುತ್ ಎಲ್ಲಾ ಕೆಲ್ಸ ಮಾಡಕ್ಕೆೆ
ಹ್ಮ್ ಅವಳಗೂ ಕಲ್ತ್ಕೊ ಅಂತೇಳು ಯಾಕೆ ನೀನ್ ಹೇಳ್ಬರ್ ನ್ ನಿನ್ ಅಕ್ಕ ಆಗಿ ಹೇಳ್ಬೇಕು
ಹ್ಮ್
ಹ್ಮ್ ಹೇಳು ಯಾಕೆ ನಿಂಗೆ ಮಾಡಲ್ಲಾ ಅಂತಾಳೆ ನೀನ್ ಸುಮ್ನೀರು ನಾನ್ ಮಾಡ್ತೀನಿ ಅಂತಳ
ಹ್ಮ್
ನಾನ್ ಮಾಡದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ನನ್ಗ್ ಯಾಕೆ ಅಂತಾಳೆ
ಹೌದು
ಹಂಗಂತಳಾ ಹ ನಿಜ
ಹ್ಮ ನಿಜ ಅಂತಾಾರೆ
ನಿಮ್ಮ ಅಪ್ಪಾಗ ಹೇಳ್ಬೇಕು ನಿಮ್ಮಪ್ಪಾಗ ಅದ್ರಸ ಅಲ್ವೇ ಕೆಲ್ಸ ಮಾಡ್ಬೇಕಮ್ಮ ಅಂತ
ಹ್ಮ್ ನಾವಪ್ಪ ಅಂದ್ರೆ ಏನು ಕೇಳಲ್ಲ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ
ಹಾ ಚುನ್ನನೆ ಇರ್ತ ಬಿಡು ಮಾಡದ ಇದ್ರರು ಪರವಾಗಿಲ್ಲ ಆನನ್ ಎದಡ್ ಮಾಡ್ಲಿ ಅಂತ
ಹ್ಮ್ ನಾನ್ ನಾನ್ ಮಾಡ್ತೀನಿ ಅಂತ ಗೊತ್ತು
ಹ್ಮ್ ಅದೇ ಮತ್ತೆ ಅದಕ್ಕೆ ಮತ್ತೆ ಬಿಡು ಯಾಕೆ ಅಂತ ಮಾಡ್ತ ತಾಳೆ ದೊಡ್ ಮಗಳಿದ್ದಾಳೆ ಅಂತ ಹ ಸುಮ್ನೆ ಇ ಫ್ರೆಂಡ್ ಬರ್ಲಿಲ್ಲೇನ್ ಮತ್ತೆ ನೀನು ಹೋಗಿದೀಾ ಅಂತ ಗೊತ್ತಿತ್ತಾನೆ ಊಗೆ
ಹ್ಮ್
ಹ್ಞೂ ಫೋನ್ ಮಾಡಿ ನನ್ನ ಫ್ರೆಂಡಿಗೆ ಬಾ ನಾನು ಬಂದಿದ್ದೀನಿ ಅಂತ
ಯಾರ್ಗೆ ಮರ ಹವಾಗ
ಹ್ಮ್ ಇನ್ಯಾರ ಇದಾರೆ ನಂಗ್ ಗೊತ್ತಿರೋದ ನ ಅವ್ಳೊಬ್ಬೇನಪ್ಪಾ
ಹ್ಮ್ ನಾಳೆ
ಹ್ಮ್ ಹ್ಮ್ ಹ್ಮ್ ನೀವ ಹೋಗಲ್ಲ ಅವ್ರ ಮನೆ ಹತ್ರ
ಹಗ್ತೀನಿ
ಹ್ಮ ಯಾರ್ಯಾರ ಇದಾರೆ. ಅವ್ಳು ಅವಳ ತಂಗಿ ಅಜ್ಜಿ ಇದ್ದಾರಾ?
ಹ್ಮ್ಅವರ ಅಜ್ಜಿ.
ಹ್ಮ ಅಷ್ಟ ಮೂರ ಜನ ಹ್ಮ್ ಮೂರೇ ಜನ ಇರೋದವರು?
ಹ್ಮ್
ಹ್ಞ ಓಕೆ ಓಕೆ. ಅವ್ರ್ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಏನೋ ಇದ್ದಾರಲ್ವಾ ಅವ್ರ್ಯಾರೋ ಇಲ್ವಾ?
ಇವಾಗ ಇಲ್ಲ.
ಹ್ಮ ಅಪ್ಪ ಅಮ್ಮ ಅವ್ರ ಮನ ಏನು ಅವರು ಅಂದ್ರೆ ಒಂದೇ ಮನೆಯಲ್ಲಿ ಇರೋದಾ ಬೇರೆ ಬೇರೆ ಹಂಗೆ ಅಥವಾ ಅವ್ರ ಮನೆ ಬೇರೆ ಕಡೆ ಹ ಹಂಗೆ ಇವ್ರ ಕೆಳಗಿರದ ಮೇಲಿರದಾ
ಎರಡು ಇರದೆ ಕೆಳಗಡೆ ಮೇಲುಗಡೆ
ಹ್ಮ ಹಂಗೆ ಹ್ಮ್ ಹ್ಮ್ ಹ್ಮ್ ಹೌದಾ ಅಪ್ಪ ಅಮ್ಮ ಇಬ್ರುೂ ಇಲ್ಲಲ್ಲ ಅವ್ರಿಗೆ ಪಾಪ ಹ್ಮ್ ಹ ಹ್ಞೂ ಹ್ಞೂ್ ಅವಳು ಒಬ್ಬಳೇ ಹೆಂಗೆ ನಿಬಯಸ್ತಾಳೆ? ಅವಳು ತಂಗಿ ಏನು ಮಾಡ್ತಾಳೆ?
ಇವಾಗ ಸೆಕೆಂಡ್ ಪೀ
ಸೆಕೆಂಡ್ ಪಿ ಯು ಎಲ್ಲಿ ಯಾವ ಕಾಲೇಜು ಹೋಗ್ತಾವಳಾ.
ಹಾ ಲೀಡರ್ಸ್
ಲೀಡರ್ಸ್ ಅದನ್ನೆಲ್ಲ ಯಾರ್ ನೋಡ್ಕೋತಾರ ಮತ್ತೆ?
ಹ ಅವ್ರೇ ನೋಡ್ಕೊಂತಾರೆ.
ಯಾರು?
ಮರಹಬಾನ ಅವರ ತಂಗಿ
ಅಲ್ಲ ಅದು ಫೀಸ್ ಎಲ್ಲ ಕಟಬೇಕಲ್ವಾ ಅದೆಲ್ಲ ಯಾರ ಕಟ್ತಾರೆ?
ಅವರೇ ಕಟ್ತಾರೆ ಮರಹಬ.
ಅವ್ಳ ಏನು ಕೆಲಸ ಮಾಡ್ತಾಳ?
ಹ ಹ
ಮತ್ತೆ
ಹ್ಮ್ ಹೆಂಗೂ ಗೊತ್ತಿಲ್ಲ ಅವ್ರು ಅಜ್ಜಿ ಕೊಡ್ಬೋದು ಅನ್ಸತ್ತೆ.
ಅಲ್ಲ ಅವ್ರ ಅಜ್ಜಿಗೆ ಪೆನ್ಷನ್ ಬರ್ತೈತಪ್ಪಾ ಅಷ್ಟು ಬಿಟ್ರೆ ಇನ್ನೇನ್ ಬರ್ತೈತಿ. ಮತ್ತೆ ಹ್ಮ್ ಅಷ್ಟೇ
ಅವ್ರ ಅವ್ರ ಅಮ್ಮ ಅವ್ರ ಕಡೆ ಅವರು ಹೆಲ್ಪ್ ಮಾಡ್ತಾರೆ ಮರಹಬ ಅವ್ರು
ಹಾ ಹೌದಾ ಹ್ಮ ಹ್ಮ್ ಯಾವೂರ ಅವ್ರಮ್ಮ ಅವರದು ಅದೇ ಊರ ಏನೇನಾ ಬೆಂಗಳೂರು ಎಲ್ಲಿ ಯಾವ ಏರಿಯಾ
ಎಲಂಕತ್ರ
ಯಲಂಕ ಹತ್ರ ಹಾ ಹಾ ಅವಾರಪ್ಪ ಅವ್ರ ಕಡೆಯವ್ರ ಯಾರು ಮಾಡಲ್ಲೇನ ಮೋಸ್ಟ್ಲಿ
ನನ್ಸ ಮಾಡಲ್ಲ ಮ್ಯಾಮ್ ನಂಗ ಕಾಲ್ ಬರ್ತೈತೆ